ಏನೋ ಕಾಲ್ ಹಚ್ಚಿದ್ ಒಳ್ಳೆ.
ಹಾ ಅದ ಅದ್ರಾಗ ಶೀಶ ಹಳ್ಳಿ ಮಗ್ಳ ಶೀಸಂದ ಇದ್ ಬರತ್ಲ. ಹಲೋ ಅದು ಜೀರೋ ಅತ್ರ ಬರುದಲ್ಲ ಒಂದ ಒಂದ್ ನಿಮಿಷ. ಮಾತಾಡಿದ್ರ ಬರ್ದತ್ ಅಲ್ಲಿ.
ಹ್ಮ್.
ಹಾ.
ಹೆಂಗನಾ.
ಪ್ರಶನೇಂದ ರಾವಿ ಏಮಣತಿ.
ಹ್ಮ ಅಭ್ಯಾ ಹತ್ತು ದಿವಸ ಲೋಕಲ ಹಕ್ಕನತ್ತ.
ಹ್ಮ್.
ಹ್ಮ್ ಅಾ ಆಚು ಅದಕ್ಕೆ.
ಹೌದುನ.
ನೇನು ಪಸ್ಲೆೇ.
ಪಸ ಗತ್ತಲ್ಲಿ ಪಣ.
ಹ್ಮ್ ಹದ ಮಾಡ.
ನೀ ಆ.
ಏನ್ ಮಾಡಣ ತುಂಬ್.
ಏನಂತ.
ಏನ್ ಮಾಡೋನ್ ಕೇಳಿನಿ.
ನೋಡ್ಬೇಕ್ಲೇಪಾ.
ಹ್ಮ್.
ಮತ್ತ ನಿಮ್ದ್ ಯಾರ್ಗ ಬ ಹೇಳಿರ್ತೆನಲೆ.
ಹ್ಮ್ ಅದ ಹೇಳಿನ ಅವ್ರ ತಂದ್ರ ಹಂಗ ತರ್ಲಿಕ್ಕ ಹೋಗುದ.
ಯಾರ ಅವರ.
ಅಲ್ಲಿ ಹೇಳಿನ ಒಬ್ಬರು ನಮ್ಮ ಇವರು ಅದಾರ ಪರಿಚೆ ಅದಾನ.
ಆ.
ಯಾವ ಇನ ಹೇಳಿನಲೆಪ್ಪ ಅಷ್ಟ ಏನ್ ಆಕತ ಏನೊ.
ಹ.
ಹ್ಮ್.
ಹೌದನ.
ಹ್ಮ್.
ಹ್ಮ.
ಮತ್ತ. ಟ್ರಿಪ್ಪಿಗೆ ಹೋದ್ರ ಬರ್ ಟ್ರಿಪ್ಪಿಗೆ ಹೋದ್ರ ಬರ್ತಿನ.
ಯಾರ ಹುಡೂರು ಹುಡೂರು ಕೂಡೆ.
ಹ್ಮ್.
ಆ.
ಹ್ಮ್.
ಹಾ ಹುಡಗುರ್ ಅತು ಹೋಗುನ್ ಲಾ.
ಇಲ್ಲೆ ಗೋಕಾಕ್ ಹೋಗುನು ಪಾಯಲಾ.
ಹ್ಮ್.
ಒಂದ್ ದಿವ್ಸ ಗೋಕಾಕ್ ಹೋಗುನು ಮಳಿ ಗಿಳಿ ಇರ್ತತಿ.
ಹ್.
ಒಂದ್ ದಿವ್ಸ ಗೋಕಾಕ್ ಹೋಗುನು ಮುಂದ್ ನೋಡೂನು ಮತ್.
ಹಾ.
ಹೌದಲೊ.
ಗೋಕಾಕ್ ಸರಿ ಇಲ್ಲಲೇ ಪಾ ಅಲ್ಲಿ ಮನ್ನಿ ಎಲ್ಲ ಹೋಗಿ ಬಂದಾರ್ ನಮ್ಮ್ ದೋಸ್ತ್ರ.
ಯ ಮಾನ್ಯ ನಾಕ ಮಾಡಿ ಮಾನ್ಯ ಮಾಡಿತನ ಮಾನ್ಯ
ನಿ ಮಳೆ ಆಗಾಕರ ಏನಐತಿ ಹೇಳು ಅಳೆ ಬರಿ ಸಮುದ್ರ ಐತಿ ಅಟ ಸಮುದ್ರ ಪಪ್ಗೋಳ ಇವ ಅದಾವ ಅಷ್ಟ.
ಸಮುದ್ರ ಅಲ್ಲಲೇಪಾ ಪಾಲ್ಸ್.
ಗೋಕಾಕ್ ಪಾಲ್ಸಾ.
ಹ್ಮ್.
ಹ ನವ್ ಗೋವಾ ಗೋವಾ ಅಂದಂಗ್ ಕೇಳಸಾತೇತಿ ನಂಗ.
ಗೋವಾ ಅಲ್ಲೊ ಗೋಕಾಕ್ ಪಾಲ್ಸ.
ಹೌದನ.
ಹ್ಮ್.
ಹ್ಮ್ ಹೋಗಿ ಬರೋಣ ನಾಳಿಗ್.
ಹೋಗಿನ ನೀ ಅಲ್ಲಿ.
ಗೋಕಾಕ.
ಹ್ಮ್.
ಯವಾಗ ಹೋಗಿನಿ ನೆನಪಿಲ್ಲ ಅಷ್ಟೊಂದ.
ಹೋಗುನು ಈಗ ಇನ್ನ ಆಗಸ್ಟ್ ಇನ್ನೊಂದ ತಿಂಗಳರ ಬಿಟ್.
ಹೋಗುನ್ ಅಳ್ ಹೋಗುನ್.
ಹ್ಮ್.
ಎಷ್ಟ್ ಕಿಲೋಮೀಟರ್ ಆಗತದ ಇಲ್ಲೇ ಒಂದ್ ಐವತ್ತ ಕಿಲೋಮೀಟರ್ ಇರಬೇಕ.
ಹ್ಮ ಐವತ್ತಾರತ್ತು ಕಿಲೋಮೀಟರ್ ಇರ್ಬೇಕಕ್ ಅಷ್ಟೆ
ಹ್ಮ್
ಹ್ಮ್
ಅಷ್ಟೈಜ ಕೆ್ಯಾಂಗ್ ಹೋದ
ಬೈಕ್ ತಗೊಂಡಬೋದ
ಬೈಕ
ಹ್ಮ್
ಹ್ಮ ಹಾ
ಒ ಬೈಕ್ ನ ಇ ಬೇಬುರ
ಹ್ಮ್
ಹೌದು
ಮೂರ್ ಮಂದ ಆದ್ರ ಬೇಾಸ್ರ ಹತ್ತು
ಹ್ಮ್ ಬ್ಯಾಾಸಾರಕ ತಿ ಗಾಾವವಗಲ್ಲ
ಹಾ
ಇಬ್ಬಿಬ್ಬರು ಓದರು
ಆ ಚೈತ ಕೆ ಎಟ್ಟ ಕಿಲೋಮೀಟರ್ ಗತ್ತಾ
ಅಚೆತ ಕಲ್ಲ ಬಾದನರು ಬಣಾವ
ಹ ಅದನ್ನು ತೊಂದ ಹಕ್ಯದು ವೈ ನೀ ತೊದ್ರಸ್ ಗೊತ್ತ
ಕೆಾರ ಬಂದ್ಗಿಿಂದ ಆತೈ ಹುಡ್ದು
ಹಾ
ಚೇತಾ ಕೆಲ್ಲ ಪೆಟ್ರೋಲ್ ಗಾಡಿಿೋಗದುಪಾ
ಹ್ಮ್
ಎಲ್ಲ ಪೆಟ್ರೋಲ್ ಹಾಕ್ಸಕ್ರ ಬರ್ದ ಎಲ್ಲಿ ಚಾರ್ಜಡ ಏನ್
ಹೌದು ಹೌದು
ಕೆ
ಎಲ್ ಗೊಕಾಕದಾರ ನಮ್ ದೋಸ್ತ್ರು ಅದಾರ್ ಬಿಳ್ಳಿ
ಹ್ಮ್
ಅಕ್ಕಾ ಕೊೂಡ ತೋರ ಮನಿಯಾಗ
ಬ ಪೆಟ್ರೋಲ್ ಗಾಡಿನು
ಹಾ
ಪೆಟ್ರೋಲ್ ಪೆಟ್ರೋಲ್ ಗಾಡಿ ವಯಮ
ಹೌದಾ
ಹ್ಮ್ ಮತ್ತೆ
ಹ್ಮ್ ವಿಶಾಲ್ ಮಾಯ ಬದಂಗ ಗೊತ್ತತ್ನ ನಮ ದೋಸ್ತ್ ಸಮಯ
ಗೊತ್ತಲಾ ನಮ್ ನಮ್ ಗ ದೋಸ್ ತ ಮಾರ ವಿಶಾಲ್ ಮಾಯಾಬೈ ಪಿಂಟು ಗೊತ್ತನ ಇದ್ ಬಿಮಾ ತರದ
ಹಾ ಪಿಂಟೆ
ಹ್ಮ್ ಅವರೆಲ್ಲ ನಮ್ಮ್ ದೋಸ್ತರ ಅವರು
ಅವದನು ಯಾವ ವಿಶಾಲ ಮಹಬ ನಂಗೆ ಗೊತ್ತ ಕ್ಕಲ
ಹ್ಮ್
ನಮ ದುಸ್ತಗೆ ಹಂಗ ಗೊತ್ತ ಅವ ನಮ್ ದೋಸ್ತತ್ರ ಹಾಕಾಕ್ ನಿತ್ಾರ ಒನ್ ಜಾತ್ರೆಾಗ ಈಗ ಮನ್ ಜಾತ್ ಇತ್ಲ
ಹ್ಮ್
ಯಾರ ಸತಾ ನೆಾಬಡಲ ಟೂಷನ್ ಕುಗಿದ ವಿಶಾಲ ಮಳಯಿ
ಹ್ಮ್
ಹ್ಮ್ ಜಾತ್ರಾಗ ಅಡ್ಡಾಡಲಿಲ್ಲ ಆವಾ ಅಡ್ಡಾಡಿದ್ರ ಹೆನ ಹೊಕ್ಕಿತ ಅವಂದ
ಲಾರೆನ್ಸ್ ಗೋತನ ನಿಂಗ
ಲಾರೆನ್ಸ್ ಗೊತ್ತಲ್ಪ
ಗೊತ್ತಿಲ್ಲ
ಹ್ಮ್
ಮತ್ತೆ ಇವಾ ಪಿಂಟ್ಯಾ ಗೊತ್ತಾ
ಪಿಂಟ್ಯಾ ಆಗೋತ್ಲ ಇವನ್ ಬಾಗಪ್ಪ ಪರ್ಜನು ಕೊಂದವ
ಹ್ಮ್ ಪಿಂಟ್ಯಾ ನು ವಕ್ಕಾನ ನೋಡ ಈಗ ಇನ್ನೊಂದಿಸ ದಿವಸಕ
ಹ್ಮ
ನಾ ಏನ್ ಹೇಳಕ್ ಬರಲರಿ
ಹೌದು
ಯಾರು ಹೊಕ್ಕರೇನು
ಮನಿ ಪನಿ ಎಲ್ಲಾ ಬಿಟ್ಟ ನಿಂತ ಬಿಡದ ನೋಡಪಾ ರೌಡಿಸಮ
ಹ್ಮ್ ಬೈ ನಿನ್ ನಿಂತ ಬಿಡು ಬೈ ನಾನ್
ಇ ಬ್ಯಾಡ್ ಬೈ
ಬೈ ಕಾಲೇಜ್ನಾಗ ನೋಡ್ಲ ಯಾರಗ್ಯಾರ್ ಒಮ್ಮೆ ಬಡದ ಬಿಡ ಬೈ ನಿನ್ ಹವಾ ಮಾಡ್ಬಿಡು.
ಅವು ಎಲ್ಲಾ ರಗಡ ಆಗ್ಯಾವ ಬೈ ಬೇಕರ್ ಸೂರ್ಯಂ ಕೇಳನಿ
ಯಪ್ಪಾ ಇ ಕಾಲೇಜ್ ಯಾವನೂರ ಮು ಬಿಡಲ್ ಬಿಡ ಬೈ
ಹಾ ಬೈ
ಪುರಾ ಬಡದ ಬಿಟ್ಟುಬಿಡುದ ಬೈ ಅವರನ್
ಬರ್ತಿರಲ್ ಬೈ ನೀವ್ ನಾ ಬಡ್ಯಾಕತ್ರ ಮತ್ತ
ಹೂನೋ ಮಾರಾಯ ಬರ್ತಿವೋ ಹರೀಶ
ಐವತ್ತು
ಹ್ಮ್
ಅದೇ ಬೈ ಹಂಗೆ ಎಲ್ಲಾ ಆಗ್ಯವ ಬೈ ಏನೋ ಅವ ಎಲ್ಲಾ ಬ್ಯಾಡತ್ತ ಬಿಟ್ಟ ಬೈ ಅವೆಲ್ಲ ಸುಮ್ಮದು ಅಟ್ಟಬರ ಕಾಮಿಡಿ ಮಾಡಾಕತ್ತಿ ಬೈ
ಹೌದ ನ ಬೈ
ಕಾಮಿಡಿ ಇರ್ಬೇಕ್ ಬೈ ಇದು
ಹ್ಮ್
ಬೇಕಾರ್ ಕೇಳ ಬೈ ವೀರ್ಯಾಂ ಕೇಳು ಸೂರ್ಯಂಗ ಕೇಳು ಎಲ್ಲಾರ ಹೇಳ್ತಾರ ಭೈ
ಹ್ಮ್ ಏನ್ ಮಾಡಿ ಯಾರ್ನ್ ಬಡ್ದಿ ಬೈ
ಕೇಳ ಬೇ ಅವ್ರ ಹೇಳ್ತಾರ
ನೀನ ಹೇಳ ನಿಂಗ ಏನಾಗತಿ ಹೇಳಾಕ ನೀಂಗೇನ
ಬೈ ಅವ ಎಲ್ಲ ನಾ ಮಾಡಿದ ನಂಗೆ ಹೇಳ್ಕೊಳ್ಳಕ್ಕೆ ಒಂದು ಸ್ವಲ್ಪ ಅಸಯ್ಯ ಅಕ್ಕತಿ ಬೈ ಹಂಗ ಹೇಳುದು ಬೈ ನಾವು
ಹ್ಮ್ ಮತ್ತ್
ಮ ಚ ಮ ಬೈ ಊಟಾ
ಊಟಾ ಮಾಡಿನೀ
ಹೌದನ ಬೈ
ಹ್ಮ್
ಹಾ ಮತ್ತೆ ಏನ ಮಾಡಾತಿ ಬೈ ಹಾ ಬೈ
ಮತ್ತೇನು ಇಲ್ಲಲೇಪಾ ಕುಂತೇನಿ
ಹಾ
ಹ್ಮ್
ರೊಕ್ಕ ಎಷ್ಟದ ಬೈ ನಿಮ್ಮವ
ಟ್ರಕ್ ಇಲ್ಲ ನಮ್ಮ ಒಂದ ಏನ್ ಟ್ರಕ್ ಇಲ್ಲ.
ಬೈ ಏನ್ ಸಳ್ಳ ಹೇಳ್ತಿಹೋ ಬೈ.
ಕರ್ ಕರೆವು.
ಯಂಗಬೈ ನೀ ದೋಸ್ತರ ಮುಂದ ಸುಳ್ ಕೇಳ್ತಿಹೋ ಬೈ.
ನಮ್ದು ಹೊಲಆಯಿತೋ ಮಾರಾಯ.
ಎಂಟ್ ಹತ್ತ ಎಕ್ರೆ ಆಯಿತ್ ಬೈ.
ಹೌದನ್ ರೀ ಪೊಲೀಸ್ ನೀವು
ಇಲ್ಲೋ ಮಾರಾಯ್ ಅವು ಒಣಗತವುಅವು ಕಬ್ಬ ಎಲ್ಲಾ ನೀರ್ ಇರ್ಲಾರ್ದಕ್ಕ.
ಹೌದ ಅಲ್ಲ.
ಹ್ಮ್ ಮಳಿ ಆಗ್ವಲ್ತು ಬೈ.
ಬೈ ಆಗ್ಯಾಯಿತಲ್ ಇವತ್ತ್ ಫುಲ್ ಆಗ್ಯಾತಿ.
ಬೈ ಈ ಕಡಿ ಆಗೇ ಇಲ್ಲ ಮೂರ್ ಕಡೆ ಒಂದು ಹನಿ ಮಳೆ ಇಲ್ ಬೈ.
ನಮ್ಮ್ ಮನೀ ಕಡೆ ಅಂತೂ ಫುಲ್ ಆಗ್ಯಾತಿ.
ಇಲ್ಲ ಇಲ್ಲಿ ಕರೆಗೂ ಆಗೇಲ್ಲ ಮಳಿ.
ಗಾ,
ಏನಾಗ ಮಳೆನೂ ಇಲ್ಲಿ,
ಏಪ್ಪ್ ನಿನ್ನೀನು ಆಗ್ಯಾತಿ ಇವತ್ತು ಆಗ್ಯಾತಿಲಿ.
ಇಲ್ಲಿ ಆಗ್ಯ ಇಲ್ಲಲೆ ಎಪ್ಪ ಮಳಿನೆ ಆಗಿಲ್ಲ.
ಒಂದ್ ಕಡೆ ಆಗುದು ನೋ ಒಂದ್ ಕಡೆ ಆಗುದಿಲ್ಲ.
ಹ್ಮ್ ಈ ಕಡೆ ಮಳೆನ ಆಗಿಲ್ಲ ಏನ್ ಮಾಡ್ತಿ.
ಹ್ಮ್.
ಹ್ಮ್ ಇನ್ನೊಂದ್ ಎರಡ್ ಮೂರ್ ದಿವ್ಸೊಳಗ್ ಆಗ್ಬಹುದು ಏನ್ಕತತೊ.
ಆಕತ್ತ ಹೇಳ್ ಆಕತಿ ನೀರ್ ನೀರಾವರಿ ಇಲ್ನ ನಿಮ್ಮ.
ನೀರಾವರಿ ಐತ್ ಬಿಡ.
ಹ್ಮ್.
ಆದ್ರೂ ನೀರ್ ಮತ್ತೆ ಈ ಬ್ಯಾಸ್ಗೆ ಆಗ ಬೈ.
ಹಾ.
ಮಳಿ ಆದ್ರೂ ಚೇಂಜ್ ಬಪಾ ಮಳಿ ಆಗುದೇ ಬೇರೆ ನೀರ ಹಾಸುದ್ ಬಾರೆ ಬೈ.
ಹಾ ಹೌದು ನ ಬೈ. ಎ ಆಳ ಅದ್ರನ ಬೈ ನೀರಷಕತು
ಆಳ ಇಲ್ಲ ಯಾವಾಗ, ಅಷ್ಟ ಇಲ್ಲಿ ಡ್ರಿಪ ಐತ್ ಬೈ ನಮ್ದ ತಾನಾ ನೀರ್ ಹಸ್ಸೈತ್,
ಡ್ರಿಪ್ ಏನ್ ಬೈ ನಿನ್ ಪಪಾರ್ ಚಾಲು ಮಾಡ್ತಾರ ಏನ್ ಬೈ.
ನಾ ಅದಿನಲಾ,
ನಿನ್ ಚಾಲು ಮಾಡ್ತೀಯ ಬೈ.
ಹ್ಮ್.
ಎಂಟು ಎಕರೆ ಬರ ಡ್ರಿಪ್ ಮಾಡಿರಿ ಕಬ್ಚ್ಚಿ.
ಹ್ಮ್. ಒಂದ ಎರಡ್ ಎಕರೆ ಒಂದ್ ಎಕರೆ ಇಲ್ಲ ಡ್ರಿಪ್ ಅಷ್ಟ ಬಿಟ್ಟನೀ.
ಹಾಬೈ.
ಹ್ಮ್.
ಯಾ ಮತ್ತ ಏನಾರ ಹೋಗಿಬೇಕಲ್ವಾ ಉಳ್ಳಾಗಡಿ. ಗೋಧಿ ಅದು.
ಏನು ಉಗೆ ಅಲ್ ಬೈ ನಾ.
ಬರೇ ಕಬ್ಬ ಅಷ್ಟ್ ಏನ್ ಬೈ.
ಕಬ್ಬ ಅಷ್ಟ್ ಬೈ.
ಬಾಳ ಮಂದಿ ಅದಾರ್ ಬೈ ಐದ ಆ ಐದು ಮಂದಿ.
ಐದ ಮಂದಿ ಅಂದ್ರ ಅವ್ರಿಗೆ ಹತ್ತುಕ್ರದಾಗ ಪಲ್ ಏನ್ ಬಾಯಿ.
ಹೇಳ್ ಭೈ ನಮ್ದ ಆ ನಮ್ಗೆ ಎಲ್ಲಾ ಪಾಲಾಗೆ ಅಷ್ಟ ಬಂದತ್ತ ಆರ ಏಳ ಎಕರೆ.
ಓ ಹೌದ.
ಹ್ಮ್.
ಬೈ ಇನ್ನ ತಲೆಗಿಲಸ್ ಬೈ ಇನ್ನ ಎರಡ್ ಎಕರೆ ಎರಡ್ ಎಕರೆಗ್ ಬಂದ್ಬಿಡ್ ಬೈ ಒಮ್ಮಿ.
ಹ್ಮ್ ಯಾರ್ಡ್ ಎಕ ಯಾರ್ಡ್ ಎಕರೆ ಇಲ್ಲ ಆ ಕಡೆ ಐತಿ.
ಹೆಂಗ್ ಹೋ ಬೈ ಫಸ್ಟ್ ನೆಕ ಹತ್ತ ಎಕರೆ ಆಯಿತಿ.
ಏ ಇಲ್ಲ ಯಾ ನಾ ಯಾವಾಗ ಅಂದೇನೋ ಮಾರಾಯ ಹತ್ತ ಎಕರೆ ಐತಿ ಆತ ನಿನ್ನ ಮುಂದ. ಇಲ್ಲೋ ರಿಚ್ ಇಲ್ಲೋ ಬಾಳ್ ಪುವರ್ ಅದಿವಿ ನಾವು.
ಅಯ್ಯೋ.
ಬಾಳ್ ಪೂರ್ ಬೈ ನಿಮ್ ಗೊತ್ತಿಲ್ವೋ ನಮ ಪರಿಸ್ಥಿತಿ ಒಂದ್ ರೂಪಾಯಿ ಇಲೊ.
ಹಾ ಭಯಿ ವಾಟ್ ವಾಟ್ ಟು ಟಾಕ್.
ನೀ ಇಂಗ್ಲೀಷ್ ಬರ್ತದ್ಲೇ.
ಹಾ. ಎ ಇಲ್ಲ ಪ್ಪಾ.
ಹ್ಮ್.
ಅ ಹ.
ಬಾಯಿ ನಾವ ಸಿ ಬಿ ಎಸ್ ಈ ಅದಿವೊ ಐದ್ ವರ್ಷ.
ಹ್ಮ ಬಾಯಿ ನೀವು ಪ್ಲಂಟ್ಲೆಲೆ ಸ್ಪೀಕ್ ಮಾಡ್ತೀರಿ ಬಾಯಿ. ನಮ್ಗ ಅಷ್ಟ ಬರದಲ್ ಬಾಯಿ ನಮ್ಮ ಸ್ವಲ್ಪ ಬಾಯಿ ನಮ್ಮ.
ಸ್ವಲ್ಪ ಸ್ವಲ್ಪ.
ಹಾ ಭಾಯ್.
ಬಾಯ್ ಇಂಗ್ಲೀಷ್ ಇಂಗ್ಲಿೀಷ್ ಮಾತಾಡುವ ಟಾಸ್ಕ್ ಕೊಡ ಕೊಡಂಗಿಲ್ಲ.
ಬೈ ಇದ್ರಾಗ ಇಂಗ್ಲೀಷ್ ಮಾತಾಡುವ ಇಂಗ್ಲೀಷ್ ಮಾತಾಡುವ ನಡಿದೈತಿ.
ನಡಿತೈತನ ಬೈ.
ಹಾ ಬಾಯ್ ಫಸ್ಟ್ ಲ್ಯಾಂಗ್ವೇಜ್ ಚೂಸ್ ಮಾಡಿದ ಇಂಗ್ಲೀಷ್ ಕನ್ನಡ ಅಷ್ಟ ಅಲ್. ಬಾಯ್ ಇಂಗ್ಲಿಷ್ ಕನ್ನಡ ಚೂಸ್ ಮಾಡೇವ್ ನಾವು.
ನಾ ಇಲ್ಲ ಭೈ ಇಂಗ್ಲಿಷ ಕನ್ನಡ ಹಿಂದಿ ಚೂಸ್ ಮಾಡೇನ.
ಹೌದೇನ ಬಾಯ್.
ಹಿಂದಿ ಮೇ ಹಿಂದಿನೂ ಮಾತಾಡ್ತನ್ ಬಾಯ್.
ಹೌದ ಏನ್ ಬಾಯಿ ಬಾತ್ ಕರೋ.
ಬತೋ ಕರೋ ನೆಕ್ಸ್ಟ್ ಕಲ್ ಫಾರ್ ಮೇ ಲಗಾಂಗಾ ತುಬಿ ಬತ ಕರುಂಗ .
ತೊಡ ತೊಡ ಆತ ಹೈ ಹಿಂದಿ.
ಭೈ ಆಯ ವಿಲ್ ಕಲ್ ಯು ಈಗ ಹಚ್ತೀನಿ ಬಾಯ್ ಇದ ನಂಬರ್ ಗ. ನಾ ಹೊಳಿ ಆಫೀಸ್.
ಹಾ ಬಾಯ್ ಹಾಚ್ ಬಾಯ್.
ಎತ ಬಾಯ್ ಕಟ್ ಗಿಟ್ ಮಾಡಿ.
ಹಾ ಇಲ್ಲ ತೊ ಬಾಯ್.
ಹ್ಮ್ ಆಯ್ತಾ.
ವೇಟ್ ಮಾಡ್ ಬಾಯ್.